ಆನಲಮ್ಮ ಆರಾಮ ಆನಲಮ್ಮ
ಆರಾಮ್ ನೋಡ್ರಿ ರಾಜು ನೀ ಅರಾಮದಿಲ್ಲ
ಹ್ಮ್ ನಾನ್ ಆರಾಮ್ದೀನಿ ನೋಡ ಊಟಾಯ್ತಾ
ಆಾ
ಊಟ ಆಯ್ತಾ
ಊಟ ಏನ ಇಲ್ ನೋಡ್ ಮಧ್ಯಾಹ್ನ ಊಟ ನಿಂದ್
ಹ್ಮ್ ನಂದನ ಇಲ್ಲ ಮಧ್ಯಾಹ್ನ ಊಟ ಲೇಟಾಗಿ ಮಾಡಿದ್ವಲ್ಲಾ
ಹ್ಮ್ ಹ್ಮ್ ಹ್ಮ್
ಹ ಅಂದ್ರೆ ಮೂರ್ ನಾಲ್ಕಕ್ ಮಾಡ್ತೀವಿ ಊಟ ಹ್ಮ್ ನೀನ್ೇನ್ ಮಾಡಿದಿ ಸ್ಪೆಷಲ್
ಸ್ಪೆಷಲ್ ಏನಿಲ್ಲ ಉಪ್ಪಿಟ್ಟದು ಮಾಡಿ ತಿಂದಿವವಿ ಕುಂತೀವಿ್ ನೋಡ್ರ
ಹ್ಮ್ ನೀನ್ ಚೂಡ ಮಿಸ್ ಮಾಡ್ಕ ತಿನ್ಲ ನನ್ ಒಂದ್ಸಲ ಬಂದಾಗ ನಿಮ್ ಊರಿ ಬಂದಾಗ ಚೂಡ ಮಾಡಿದ್ದೆಲ್ಲ
ಹ್ಮ್ ಹ್ಮ್ ಹ್ಮ್ ಹ್ಮ್ ಬಾ ಬಾ ಮಾಡೋಮಂತ ಮಾಡೋಮಂತ ಬಾ
ಬರಂಗಿಲ್ಲ ನಾನೇ ಬರ್ಲೆ
ನಾನು ಬರ್ತೀಂತು
ಬಾ ಮತ್ತೆ ಯಾವಾಗ ಬರ್ತೀನಿ ನೀ ಬರಂಗಿಲ್ಲ ನಾವೇ ಬರ್ಬೇಕಾನ ಒಂದ್ಸಲ ನಾ ಬಂದಿದ್ದೆ ನೀನ್ ಬಾ
ನಾನು ಬರ್ತೀನಿ ನೀನು ಬಾ ಆಮೇಲಿ ಏನ್ ನಾವು ರಾಯಚೂರ್ಕ ಹೋಗಿಿಂದ ಮರ್ತ ಬಿಟ್ಟಿದೇವ ನಮ್ಮನ
ಏ್ ಇಲ್ಲಲ್ಲ ಯಪ್ಪಾ ಎಲ್ಲಿ ಮಾಡ್ತೀನಿ ಫೋನ್ ಹಚ್ಚಿ ಇರ್ತೀನಲ್ಲ ಮತ್ತೆ ಅವಾಗವಾಗ ಹ್ಮ್ ನೀನೇ ಬಿಸಿ ಇದ್ದೀನಂತ ಅಂತ ಹೇಳ್ತಿರ್ತಿದೆ ಯಾವಾಗ ನೋಡಿದ್ರು ನಾ ಅಸ್ತನ್ ತಡಿಲಿ ಅಸ್ತಿನ್ ತಡಿಲಿ ಅಂತ ಹೇಳ್ತಿದೆ
ಏನಿಲ್ಲ ಅದ್ರಾಗ ಇವಾಗ ಎರಡ್ ಮತ್ ಇಿಂದ ಅವ್ವಗ ಕಣ್ಣ ಆಪರೇಷನ್ ಆಗಿತ್ತಲ್ಲ
ಹಾ
ಹಾಗಾಗಿ ಜನ ಮಾತಾಡ್ಸಕ್ ಬರುದು ಅದು ಹಿಂಗಾಗಿ ಸ್ವಲ್ಪ ಬೀಜೊಳಗಿದ್ದೆ ಅಷ್ಟೆ
ಹೌದಾ ಅವು ಕಣ್ಣಾಪ್ರೇಷನ್ ಆಯ್ತಾ
ಹ್ಮ್ ಕರ್ಣಪಷನ್ ಆಯ್ತ್ ನೋಡ
ಹ್ಮ ಎಲ್ಲಿ ಮಾಡಸ್ಕೊಂಬಂದಿ
ಬೆಂಗ್ಳೂರಾಗ ಮಾಡಸ್ಕೊಂಬಂದೆ
ಚೆಸ್ಟ್ ಬಂತು
ಖರ್ಚ ಏನಿಲ್ಲ ಫ್ರೀನೇ ಇರ್ತದಲ್ಲ ಅದು
ಹಾ ಹಾ ಫ್ರೀ ಆಯ್ತಾ
ಹಾ
ಪ್ರೀ ಆಯ್ತಾ
ಹಾ ಫ್ರೀನೇ ಮಾಡಸ್ಕೊಂಡ್ ಬಂದ್ ನೋಡ್
ಹ್ಮ್ ಇವಾಗ ಹೆಂಗದಾರ ಅರಾಮ್ ಅದಾರಾ
ಆರಾಮ್ ಅದಾರ್ ನೋಡ ಆರಾಮ್ ಅದಾರ್ ಏನ್ ಚಂದ ಕಾಣಕ್ತ್ತವ ಚಲೋ ಅದರ
ಹ್ಮ್ ಹ್ಮ್ ಮತ್ತೆನೀಲ ಮಳೆ ಆಯ್ತಾ ಆ ಕಡೆ
ಮಳಿ ಆಗೇತ್ ನೋಡು ಮೊನ್ನೆ ಆಗೈತೆ ಆಮೇಲೆ ಬೆಳಗ್ಗೆನೆ ಹತ್ತಿದು ಹನ್ನೊಂದ್ ಗಂಟೆ ತನಾನು ಇತ್ತು ಮಳಿ
ಹ್ಮ್
ಈಗೇನಿಲ್ಲ ಬಿಸಲ್ ಆದ ನೋಡ್ ಮತ್
ಇವಾಗ ಬಿಸ್ಲಾದ ಹ್ಮ್ ಹ್ಮ್ ಅಣ್ಣ ಆರಾಮ್ ಅದಾರ ಹ್ಮ್ ಹಾ ಆರಾಮ್ ಅದಾರ ನೋಡು ಅವರು ನಿಮ್ಮ ಅಣ್ಣ ಅಲ್ಲೇ ಅದಾನ ರಾಯಚೂರ್ನಾಗ ಹಾ ಬಟ್ಟಿ ತೊಳಕ್ ಅಲ್ಲೇ ಹೋಗ್ತವಿ ಹಳ್ಳಕ್ಕೆ ಹೋಗ ಹಳ್ಳ ಸಮೀಪ ಆಗುತ್ತಲ್ಲಾ ಅಲ್ಲಿಗೆ ಹೋಗು ಯಾವ್ದದು ನಿಮ್ದು ಇದು ಐತಲ್ಲ ನೀಲಾ ಗುಡಿ ಐತಲ್ಲ ಅಲ್ಲಿ
ಹ್ಮ್
ಅಷ್ಟ ಆಗುತ್ತ ನೋಡ್ ನಿಮ್ ಮನೆಯಿಂದ ಅಷ್ಟ ಆಗತ್ತ ಅಳ್ಳಕ್
ಇಲ್ಲಿ ನಮ್ದು ಅಲ್ಲಿ ಇದು ಐತಲ್ಲಾ
ಅಗ್ರಟಗಿ ಮನೆ ಐತಲ್ಲ ನಿಮ್ ಮನೆ ಹ ಹ ರೋಡಿಗೆ ಐತಲ್ಲ ಅಷ್ಟೇ ಆಗತ್ ನೋಡು ದಾರಿ ಹಾ ಅದ್ರಕಿನ್ನ ಸ್ವಲ್ಪ ಸಮೀಪನ ಆಗುತ್ತೆ ಸುಮ್ನೆ ನೀರು ಇರ್ತಾವಲ್ಲಾ ಬಂಡೆ ಎಲ್ಲಾ ಇರ್ತಾವ ಜಲ್ದಿ ಆಗ್ತಾವ ಬಟ್ಟೆ ಇಲ್ಲ ಆದ್ರೆ ಮನ್ಯಾಗ ಒಬ್ರು ವೋಗಿಬೇಕು ಒಬ್ಬರು ಇಂಡಬೇಕು ಹಾ ಅದಕ್ಕೆ ಅದಕೆ ಯಾಕ ಅಂತೇಳಿ ಸುಮ್ನೆ ಎಲ್ಲಾ ಕೆಲ್ಸ ಮುಗಸ್ಕೊಂಡ್ ಹೋಗಿ ಒಂದು ತಾಸಿನ್ಯಾಗ ಹ್ಕೊಂಡ್ ಬಂದ್ಬಿಡ್ತವಿ ಮನಗಿ
ಹೌದಲ್ಲ ನಮ್ಮುರುಗ ಹಳ್ಳ ಪಳ್ಳ ದೂರ ಆತಾವ್ ಮನ್ಯಾಗ ನೋಡು
ಮನೆಗೆ ಹೋಗಿದ್ರ ರೋಡಿಗ ಅದಲ್ಲಾ ನೀಲ ಹಳ್ಳ ನಿಮ್ದ
ಹ್ಮ್ ರೋಡಗಿ ಆದ ಅಂದೂರನು ದೂರ ಆತದ
ನಿಮ್ಮ್ೂರಗ ಏನ ನೂರ ಒಂದು ಬಾಯಿ ಅದವ ಅಂತ
ನೂರ ಒಂದು ಹೆಸರಿಗೆ ಮಾತ್ರ ಐತಿಹಾಸಿಕ ಕ ಸ್ಥಳ ನಮ್ಮೂರು ಅಯ ಇದು ನೂರ ಒಂದು ಬಾವಿ ನೂರ ಒಂದ್ ಕೆರಿ ನೂರ ಒಂದ್ ಹಳ್ಳ ನೂರ ಒಂದ್ ಗುಡಿ ಎಲ್ಲಾ ಅದವು ಅಂದ್ರೆೇನು ಕೆಲವೊಂದು ಗುಡಿಗಳು ಬಾಳ ಐತಿಹಾಸಿಕ ಈಗ ಹೆಂಗ್ ಹಂಪಿೊಳಗ ಅದ ನೋಡು ಅದೇ ತರಾನೇ ಅದವು
ಹಾ
ಆದ್ರೆ ನದ ಅವೆಲ್ಲಾ ಬಿೀಳು ಬಿದ್ ಬಿಿಟ್ಟ ಅವ್ ಬಾಳ ದಿನ ಆಯ್ತಲ್ಲ ಈಗ್ ಗವರ್ಮೆಂಟ್ಗೆ ಒಪ್ಸ ಅಂತ ಹೇಳಂತಂತಾರ ನಮ್ಮೂರಗ್ ಯಾರು ಒಪ್ಪಪ್ಸಾಕ್ ರೆಡಿ ಇಲ್ಲ
ಯಾಕ ಒಪ್ಸಲಗ್ಯಾರ
ಓಫಸ ಅಲ್ಲಗ್ಯರ್ ನೋಡು
ಹಾ ಹಾ ಹಾ
ಹ್ಮ ಹಾಳ್ ಕೊಂಪಿತರ ಆಗ್ಬಿಟಾವ್
ಹ್ಮ್ ಹ್ಮ್
ಹ್ಮ್ ಹ್ಮ ಬಾಳ ಚಂದದ್ ನೋಡಿಲ್ಲ ನನ್ನಿ ನಾ ನೋಡಿಲ್ಲ ನ ಈ ಕಡೆಲ್ಲ
ಬಂದಿಲ್ಲ ನೀನು ನಾನ್ ಒಂದ್ಸಲಿನ
ಬಂದಿಲ್ಲಲ್ಲ ಅೇ ಅದೇಧರ್ಮೇಶ್ವರ ಗುಡಿ ನೋಡಿ ಒಮಿ ಇದು ವರ್ಕಿಗ್ ಬಂದಾಗ
ಹಾ ವರ್ಕಿಗ್ ಬಂದಿದ್ನಲ್ಲ ಅವಾಗ ನೋಡಿನಿ
ಹ್ಮ್ ಹ್ಮ್ ಹ್ಮ್
ಹ್ಮ್ ಮತ್ತೆ
ಬಾರಿ ಅದಾವೇ ಇಲ್ಲಿ ಅಣ್ಣ ತಂಗಿ ಗುಡಿಯದಾವ್ ಇಲ್ಲಿ
ಹಾ
ಅಂದ್ರೇನು--ಅಣ್ಣ--ಒದ್ದನಂತ ತಂಗಿಗೆ
ಹ್ಮ್
ಆ ಹೆಂಡ್ತಿ ಏನ್ ಮಾಡ್ಯಾಳ ಮೂಗ ಮುಚ್ಕೊಂಡು ನೀರ್ ಹಾಕಕತ್ತಾಳ
ಹ್ಮ್
ತೆಂಗಿ ಹುಳ ತೆಗಕತ್ತಾಳ ಕಾಲದು ಹುಳ ಬಿದ್ದವು
ಹಾ
ಆತರಾ ಚಿತ್ರ ಐತ್ ನೋಡು ಕಲ್ಲಾಗ್
ಅಂತ ದೇವಸ್ಥಾನ ಎಲ್ಲ ಅದಾವ ನೀಲ್ಲ ಅಲ್ಲಿ
ಹ್ಮ್ ಬಾರಿ ಅದಾವ ಅದು ಐತಿ ಆಮ್ಯಾಗ ಈಗ ಭೀಮ ಎಲ್ಲ ಎಲ್ಲ ಅವೆಲ್ಲಾ ಒಡೆದಾಟ ಮಾಡಿದ್ದು ಅದಾವಲ್ಲ ಅವೆಲ್ಲಾ ಅದ ಕಳ್ಳು ಪಾಚಿ ಬಿದ್ದಿರ ಹೋದವು ಇಂಗ ಕಾಲಟ್ಟ ತಿ ವೇನಾ ಭೀಮಾ ಅದು ನೀ ಕಲ್ಲಾಗ ನೀರ್ ಅಜ್ಜಗದಾವ
ಹಾ
ಹ ಆತರ ಎಲ್ಲಾ ಅದವ ಸ್ಪೆಷಾಲಿಟಿ ಬಾಳದ ನಮ್ಮೂರಿಗ
ನೀನ್ ನೋಡಿದ್ದೀನಿ ಇಲ್ಲ ಎಲ್ಲಾ
ಹ್ಮ ನೋಡಿನಿ ಎಲ್ಲಾ ನೋಡಿನಿ ಋಷಿಗುೊಂಡ ಅಂತದ
ಹಾ
ಅವಾಗ ನಾವು ಕನ್ನಡ ಶಾಲೆ ಹೈಸ್ಕೂಲ್ ಹೋಗ್ಬೇಕಾದ್ರ ಆಯ್ತಾರ ಕಮ್ಮಿ ಓ್ತಿದ್ವಿ ಅಲ್ಲಿಗೆ
ಹ್ಮ
ಹೋಗಿ ಎಲ್ಲಾ ಬುತ್ತಿ ಕಟ್ಕೊಂಡ್ ಓ್ತಿದೀ ನಾ್ ಫ್ರೆಂಡ್ಸ್ ಎಲ್ಲಾರೂ ಹೋಗಿ ಕುಂತು ಊಟ ಮಾಡಿ
ಹ್ಮ್ ಹ್ಮ ಹ್ಮ್ ಇವಾಗ್ನ ಹಂಗೆ ಐತ ನೀಲಾ ಎಲ್ಲ ಬಿದ್ದಾವ ಆದ್ರ ದೇವಸ್ಥಾನಗಳು
ಹ್ಮ್ ಎಲ್ಲಾ ಇದಾಗ್ಯವು ಋಷಿಗುಂಡ ಅನ್ನೋದು ಒಂದೇ ಇದು ಅದು ಚೆಂದ ಮಾಡ್ಯಾರಲ್ಲ ಎಲ್ಲ ಓತಾರ ಬರ್ತಾರ ಆಮೇಲೆ ಸಂಕ್ರಾಂತಿಗೊಮ್ಮಿ ಜಾತಿ ಫ್ರೀಯತದೆ
ಹ್ಮ್ ಅಂದ್ರೆ ನಾವು ನೋಡುನಿಲ್ಲಾ ಇಲ್ಲೇ ಐತ ಐತಿಹಾಸಿಕ ಸ್ಥಳಗಳನ್ನ ಇಟ್ಕೊಂಡು ಒಂದ್ ದಿನನುೂ ನೋಡಿಲ್ಲ ನೋಡು
ಐ್ತ್ ಐತಿ ಸಮೀಪ ಐತಿ ಗೊತ್ತಿರೋ್ರಿಗೆ ಗೊತ್ತದ ಬರ್ತಾರ ನೋಡ್ತಾರ
ಹ್ಮ್ ಮೊನ್ನೆ ಅವರು ಯಾರ ಬೂದ್ಯಾಳ ಅವ್ರು ಅಂತ ನಮ್ಮ್ ಹೊಲ್ಕ್ ಬಂದಿದ್ರಲ್ಲ ಕೆಲ್ಸಕ್ಕ ಅವರು ಹೇಳಿದ್ರ ನಮ್ಗ ನೂರ ಒಂದು ಬಾವಿ ಅದಾವ ಅಗ್ರಟ್ಟಿಗೆ ಒಳಗ ನೂರ ಒಂದು ತೇರ್ ಅದಾವ ನೂರ ಒಂದು ತೇರ ಚೆಲ್ಲಾ ತೇರಾ ಕಳ್ಸ ಕಳ್ಸ ಹ ನೂರ ಒಂದು ಕಳ್ಸ ಸದಾವ ಅಂತೇಳಿ ಅವ್ರೇ ಹೇಳಿದ್ರು
ಹೌದೌದು ಅದ ಅದ
ಹ್ಮ್ ನೂರ ಒಂದ್ ಅದ ಅಂತ ಹೇಳಿದ್ರು ಮತ್ತೆ ಇಷ್ಟು ಐತಿಹಾಸಿಕ ಸ್ಥಳ ಇದ್ರೆ ಗೌರ್ಮೆಂಟ್ ಮತ್ತೆ ಕೇಳಿದ್ರೆ ಇವ್ರು ಯಾಕೆ ಒಪ್ಪಸ್ತ ಸ್ಪರ್ದನಂಗ್ ಅನ್ಸತ್ತಲ್ಲಾ ಒಪ್ಸಿದ್ರೆ ಒಂದ್ ರೀತಿ ಚಲೋ ಅನ್ಸುತ್ತೆ ಎಲ್ಲಾ ದೇವಸ್ಥಾನಗಳನ್ನ ಅವ್ರು ಮತ್ತೆ ರಿಕವರ್ ಮಾಡ್ತಾರ
ಮಾಡ್ತಾರ ಆಮೇಲೆ ಯುಗ ಯುಗಾದಿ ಅದೀ ಆಗಂದ ಐದ್ ದಿನಕ್ಕ ತೇರ್ ಎಳಿತದ ನಮೂರಾಗ
ಹ್ಮ್
ಧರ್ಲಿಂಗೇಶ್ವರ್ದ್ದು ಹೆಣ ಮಕ್ಳು ಎಳಿತರ್ ನೋಡು ಒಂದ್ನ ಹೆಣ್ಮಕ್ಳ ನಾಲ್ಕನೈ ದಿನಕ್ಕ ಐನೈದು ದಿನಕ್ಕ ಗಂಡ್ಮಕ್ಳು
ಅದೇನಾ ಅಣ್ಣ ತಂಗಿ ತೇರ ಅಂತಾರಲ್ಲ
ಅಣ್ಣಾ ತಂಗಿ ಅಲ್ಲವ ಚೈನ್ ತೀರ್ ಅಂತ ಹೇಳದ ಹೆಣ್ಮಕ್ ಮಕ್ಕಳ ಹ ಎರಡು ದಿನ ಜಾತ್ರೆ ಭಾರಿ ವಿಜೃಂಭಣೆಯಿಂದ ನಡತದ ಹೆಂಗಂತಂದ್ರ ಬೆಳಿಗ್ ಹೆಣ್ಮಕ್ಳಿಗೆ ಆಹ ಉಡಿ ತುಂಬತಾರ
ಹ್ಮ್
ಉುಡಿ ತುಂಬಿ ಅ ಇದು ಎಲ್ಲಾ ಕಾರ್ಯಕ್ರಮ ಮುಗಿಸಿಿ ಆಮೇಲೆ ಸಾಯಂಕಾಲ ಏನಾದ ಇದೇ ಹೆಣ್ಮಕ್ಳನ್ನೇ ತೇರು ಎಳಿತಾರೆ ಉುಡಿ ತುಂಬಸ್ಕೊಂಡು ಇರೋರೆ ಎಲ್ಲರೂ
ಅವ್ರೇ ಉಡಿ
ಹ್ಮ ಬೇರಾದವರನು ಎಳಿಬಹುದು ಸಿಕ್ಕಾಪಟ್ಟೆ ಜನ ಆಗ್ಬ ಬಿಡ್ತಾರಲ್ಲ ಉಡಿ ತುಂಬಸ್ಕಳ್ಳವರು ಏನಿಲ್ಲ ಅಂದ್ರರು ನಾಕ್ನೂರ್ ಐನೂರು ಜನ ಆತಾರ
ಹ್ಮ್ ಹ್ಮ್ ಹ್ಮ್
ಕ್ಕತನೇ ಬೇರೆ ಊರಿಂದ ಬರ್ತಾರ ಇಲ್ಲಿ ನಮ್ಮ್ ಊರಿಗೆ
ಹ್ಮ್
ಚೆಂದ ಮಾಡ್ತಾರ
ಹೌದಾ ನೋಡಮ್ಮ ನೆಕ್ಸ್ಟ್ ಟೈಮ್ ನಾನು ಬರ್ ತ್ತಿನಿ ನೀಲ ಬಂದಾಗ ನೋಡಮಂತ
ಬಾ ಬಾ ಹೇಳಿನಿ ಅಲಾ ಮತ್ ನಿನ್ಗ್ ಅವಾಗೇ ಕರದೆೇ ನಾನು ಅವಾಗ ವರ್ಕ್ ಬೇರೆ ಇರ್ತಿತ್ತಲ್ಲ
ಹಾ ಕೆಲ್ಸ ಇರ್ತಿತ್ತಲ್ಲ ಅವಾಗ
ಹ್ಮ್ ಹ್ಮ್ ಹ್ಮ್
ಕ್ಕಗ್ಲಿಲ್ಲ ಅವಾಗ
ಬೀಜಿ ಇರ್ತಿದೀವಿ ಅವಾಗ
ಹ್ಮ್ ಇವಾಗ ನೋಡಮ್ ಮತ್ತೆ ಯಾವಾಗ್ಲಾದರೂ
ಹ್ಮ ಹ್ಮ ಹ್ಮ ಬಾ ಇವಗೇನ್ ಯುಗಾದಿಗೆ ಬನ್ನಿ ಅಂದ್ರ ಬಾ ಈಕಡಿ
ಹಾ ನೋಡಮ ಯುಗಾದಿ ಬಂದ್ ಅಂದ್ರ ಬರ್ ತ್ತೀನಿ ಅಂತ ಹ್ಮ್ ಏನ್ ಹೊಲದಾಗ ಹಾಕಿದ್ರ ನ ನೀಲಾ ಬಿತ್ತೀರಾ
ಹೊಲಾ ಇಲ್ಲ ಲೀಜಿ ಹಾಕ್ಬಿಟೀನಿ ನೋಡು ಪ್ರತಿ ಸಲ ಮಾಡ್ತಿದ್ವಿಲ್ಲಾ ಅವ್ವರಿಗೆ ಸ್ವಲ್ಪ ಆರಾಮ ಇಲ್ಲಾರದಂಗ ಆಯ್ತಲ್ಲ
ಹಾ
ಮನ್ಯಾಗ ಮಾಡೋರು ಬೇರೆ ಯಾರು ಇಲ್ಲ
ಹ್ಮ್ ಹ್ಮ್ ಹ್ಮ್
ತುಮ್ಮ ಹಾಕ್ಬಿಟ್ಟೆ ಆ ಕಡೆ
ಹೌದೇನು
ಹ್ಮ್ ಹೊಲ ಇದ್ರನ್ನು ಏನ್ ಮಾಡ್ತಾರ ಅವ್ವರು ಹೊಲಕ್ ಹೋಗ್ತಾರ ಚಂತನ
ಹಾ
ಆರಾಮಿಲ್ಲ ಮತ್ ಸುಮ್ನೆ ಮತ್ತ ಇಷ್ಟ್ ಆರಾಮ ಇಲ್ಲಾರಂಗ್ ಮಾಡ್ಕೋತಾರ
ಹೌದು ಹಂಗೆ ಆಗ ಗುತ್ತಾ ಅದಕ್ಕೆ ಸುಮನೆ ಹಾಕ್ಬ ಬಿಟ್ಟಿದ್ದೆ ಚಲೋ ಮಾಡಿದ್ ಬಿಡ ಯಾಕಂತಂದ್ರ ಹೊಲ ಅಂತಂದ್ರೆ ನೀಲ ಮಾಡ್ಬೇಕಾಗತ್ತಾ
ಮಾಡ್ಬೇಕು ಆಮೇಲಿ ಮನ್ಯಾಗ ಮಾಡೋರ್ ಇರ್ಬೇಕಾ ಗಂಡ್ಮಕ್ಳು
ನಿರಂತರ ಹೋಗ ಒಬ್ರು ಹೊಲ್ದಾಗ ಇರ್ಬೇಕು ಅಂದ್ರೆನೆ ಹೊಲ ಏನು ಕೈಗತ್ತ ಬೆಳೆದು ಎಲ್ಲ ಇಲ್ಲ ಅಂತಂದ್ರೆ ಆಗಂಗಿಲ್ಲ ಮಾಡ ಇಲ್ಲ ಅಂತಂದ್ರೆ ಬರೇ ರೊಕ್ಕಾನೇ ಆಕ್ಬೇಕಾಗತ್ತ ನಾವ್ ಆಳಿಗ್ನುೂ ರೊಕ್ಕ ಹಾಕ್ಬೇಕು ಎಲ್ಲದಕ್ಕೂ ರೊಕ್ಕ ಹಾಕ್ಬೇಕಾಗತ್ತ
ಹೌದೌದುದು ಬಹಳ ಕಷ್ಟ
ಹ್ಮ್ ಎಷ್ಟ ಎಕರೆ ಆದಾನಿ ಇಲ್ಲ ನಿಮ್ದು
ನಮ್ದ ಒಂದು ಆರ್ ಎಕರೆ ಅದ ಒಂದ್ ಐದ್ ಎಕರೆ ಅದ
ಹ್ಮ್ ಹ್ಮ್ ಎಲ್ಲಾನು ಲೀಜಗ ಕೊಟ್ಟಬಿಟ್ಟಿರ
ಹ್ಮ ಲೇಜಗಕ್ಕೆ ನೋಡ ಎರಡ ಲೇಜ್ಿಗೆ ಹಾಕ್ಬಿಟ್ು
ಎಲ್ಲಿ ಬೂುದಾದ ಇದ್ರಾಗ ಅಗರಾಟಿಗೆಾಗ ಐ್ತಾವಲ್ಲಾ
ಹಾ ಇಲ್ಲ ಅದ್ರಟ್ಟಿಗೆ ಆಗದು ಹ್ಮ್ ಅದ್ರಟ್ಟಿಗೆ ಆಗಲ್ ಹ್ಮ್ ನಿಮ್ದು ನೀವೇಏನ ಹಾಕಿರಿ
ನಾವವು ಅದೇ ನಮ್ಮ್ ಮಾವರು ಈ ಸಲ ಕಬ್ಬು ಮಾಡ್ಬೇಕಂತ ಮಾಡ್ಯಾರ ಏನ್ ಮಾಡ್ತಾರ ನೋಡಿ ಎಲ್ಲಾ ಸ್ ಸ್ವಚ್ಿ ಮಾಡಿ ಎಲ್ಲಾ ಕಲ್ಲು ಏನ ತೆಗ್ಸ್ಯಾರ ತೆಗ್ಸು ಎಲ್ಲಾ ತೆಗ ತೋಡಿ ಕಲ್ಲೆಲ್ಲಾ ಮುಚ್ಚಿ ಹಾ ಮತ್ತೆ ವಾಪಸ್ ಇವಾಗ ಬಾಯಿ ತೋಡ್ಸರ ಮತ್ತೆ ಬೋರ್ ಹಾಕಿಸ್ತೀನಿ ನೀರ್ ಸಾಲಲ್ಲ ಮತ್ತೆ ಹತ್ ಎಕರೆ ಏಕ ಆಗತ್ತಲ್ಲ ನೀ ನೀರ್ ಸಾಲಂಗಿಲ್ಲ ಅಂತೇಳಿ ಬೋರ್ ಹಾಕಸ್ಬೇಕಂತ ಮಾಡ್ಯಾರ ತಂತಿ ಬೇಲಿ ಅದು ಎಲ್ಲಾ ನಡೆದ್ದ ಕೆಲ್ಸ ನಡೆ್ದ ಪೈಪು ಗೀಪು ಹಾಕಕತಾರೆ ಎಲ್ಲಾ ಹೊಲ್ದಾಗ
ಹ್ಮ್ ಹ್ಮ್
ಹ್ಮ್ ನೀ ಅಷ್ಟ ಷ್ಟಿದ್ರ ಈ ವರ್ಷ ಕಬ್ ಮಾಡ್ತನ ಅನಕತ್ತರ್ ನಮ್ಮ್ ಮಾವ ಪ್ರತಿ ವರ್ಷ ಬರ ತೊಗುರಿ ಇದು ಸೇಂಗ ಹಿಂಗ ಆಗ್ತಿದ್ವಿಲ್ಲ ಈ ಸಲ ಚೇಂಜ್ ಹಾಕಿದ್ರ ಆಯ್ತ ಅಂತ ನಮ್ಮ್ ಮಾವರು ಇದ್ ಮಾಡಕತ್ತರ್ ನಾವವು
ಶೇಂಗಾನ ಬೆಳ್ತೀರಲ್ಲಾ ನೀವು
ಹಾ ಶೇಂಗಾನು ಬೆಳಿತೀವಿಿ ನೀಲ ಒಂದು ವರ್ಷದ ಒಂದ್ ವರ್ಷ ಆಯ್ತು ನಾವವು ಶೇಂಗಾ ಹಾಕಿದೀವಿ ಫಸ್ಟ್
ಹ್ಮ್ ಹ್ಮ್ ಹ್ಮ್ ಹ್ಮ್
ಮುಗಿತಲ್ಲ ಶೇಂಗಾ ಮುಗಿದ್ಮೇಲೆ ಫಸ್ಟು ಸಜ್ಜಿ ಹಾಕಿದ್ವಿ ಹೊಲ ತಗೊಂಡ್್ಮೇಲೆ
ಹ್ಮ್ ಹ್ಮ್ ಹ್ಮ್
್ಮೇಲೆ ಮತ್ತೆ ಆಮೇಲೆ ಶೇಂಗಾ ಹಾಕಿದ್ವಿ ಶೇಂಗಾ ಹಾಕಿದ್ಮೇಲೆ ಮತ್ತೆ ತೊಗುರಿ ಹಾಕಿದ್ವಿ ತೊಗುರಿ ಆದ್ಮೇಲೆ ಮತ್ತೆ ಇವಾಗ ನಮ್ಮ್ ಮಾಮ ಕಬ್ಬು ಮಾಡ್ಬೇಕ ಅಂತ ಹೇಳಿ ತಲೆಗ್ ಬಂದದಲ್ಲ ಕಬ್ಬು ಮಾಡಿದ್ರ ಆಯ್ತ ಮಾಡ್ಯಾರ ಸರಿ ನೀಲ ಆಮೇಲೆ ಹಸ್ತೀನಿ ಇಡ್ಲ
ಹಾ ಇಡು